ಹಲೋ ಹ್ಮ ಆರಾಮ್ ಇದಿದ್ದೀನಿ ನೋಡ ಪ್ರೇಮ ನೀ ಇದ್ದಾ
ಹ್ಮ್ ನಾನ್ ಅರಾಮಿ ನೋಡಕ್ಕ ಮನ್ಯಾಗ ಎಲ್ರರು ಆರಮ ಅದಾರ ಅಕ್ಕ ಅಣ್ಣಾರ ಅವರು
ಹಾ ಎಲ್ಲರೂ ಆರಾಮ ಅದರ ನೀವು
ನಾವೆಲ್ರು ಅರಾಮದಿ ನೋಡಕ
ಹ್ಮ್ ಮ ಆ ಊಟ ಇನ್ನೂ ಇಲ್ಲಾನ ನಿಮ್ದ
ನಮ್ದ್ ಆಗೇದ್ ನೋಡಕ ಯಾಕ ಲೇಟ್ ಆಗಿದಲ್ಲ ಊಟ ಮಾಡಿಲ್ಲಾ
ಇಲ್ಲ ನಾ ಅಷ್ಟ ಹಾಗ್ಯದ ದೋಸೆ ಮಾಡಿದನ್ಯಾ ದೋಸೆ ತಿಿಂದವಿ ಸ್ವಲ್ಪ ಲೇಟ್ ಆಗಿ ಹನ್ನೊಂದ ಹನ್ನೆ ಆಯ್ತ್ ಇವತ್ ಶನಿವಾರ ಅದಲ್ಲ
ಉಪವಸೆನ್ನಕ್ಕ
ಇಲ್ಲ ಪೂಜೆ ಗೀಜೆ ಮಾಡಿ ನಷ್ಟ ಮಾಡದ್ರಂಗ ಲೇಟ್ ಆಯ್ತು
ಹ್ಮ್ ಹ್ಮ್
ಶನಿವಾರ ಪೂಜೆ ಮಾಡ್ತೇವಿ ನಾ ಗೋವಿಂದನ್ ಪೂಜೆ
ಹೌದನ
ಹ್ಮ್ ಬಾಯಿ ಲೇಟ್ ಆಯ್ತು ಸ್ವಲ್ಪ ಲೇಟಾಗಿ ನಷ್ಟ ಮಾಡೀನಲ್ಲ ಇನ್ನು ಊಟ ಆಗಿಲ್ವ ಮಾಡ್ಬೇಕು ನಿಮ್ದ
ನಮ್ದು ಆಗ್ಯದೆ ನೋಡಕ
ಏನ್ ಮಾಡಿರಿ ನಾಷ್ಟ
ನಾಷ್ಟ ಉಪ್ಪಿಟ್ಟ ಮಾಡಿದ್ವಾಗ
ಹ್ಮ ಹ್ಮ
ಮತ್ತೆ ಆಲಗಡ್ಡೆ ಪಲ್ಯ ಅಲಗಡಿ ಪಲ್ಯ ಮಾಡಿದೀವಿ ರೊಟ್ಟಿ ಅನ್ನ
ಹ್ಮ್ ಹ್ಮ ಮತ್ತೇನ್ವಾ ಸಮಾಚಾರ
ಹೇಳ್ಬೇಕ ನೋಡಕ್ಕ
ಏನಿಲ್ಲೊಡು ಸುಮ್ ಕುಂತಿದ್ದೆ ಬಟ್ಟೆ ಗಿಟ್ಟಿ ಹೋಗ್ಡೆ
ಹ್ಮ್ ಹ್ಮ್
ಸುಮ್ಮ ಏನು ಕೆಲ್ಸ ಎಲ್ಲ ಒಂದ ಸ್ಪ್ಪಪ ರೆಸ್ಟ್ ಮಾಡಿದ್ರೆ ತಂಪ್ ಅಂತಿದ್ದೆ ಹ ಚಿನ್ನೋನ ಹ್ಮ್ ಹ್ಮ್ ನಾಳೆ ಸಂಡೆ ಐತೆ ಹ್ಮ್ ಹ್ಮ್ ಸಂಡೆ ಸ್ಪೆಷಲ್ ನಮ್ಮನೆ ಮಟನ್ ಚಿಕನ್ ಸಂಡೇ ಮತ್ತೆ ಬುಧವಾರ ಫಿಕ್ಸ್
ಹೌದೇನಾ
ಯಾಯಾವಾರ ತಿಂತ್ರಿ
ನಾವು ಶುಕ್ರರ ಶನಿವಾರ ಎರಡು ದಿನ ಬಿಟ್ಟು ಉಳ್ದಿನ ಎಲ್ಲಾ ತಿಂತೀವಿ ನಾವು
ಹ್ಮ್ ಹ್ಮ್ ಹ್ಮ್ ನಾವು ಸಂಡೆ ಬುಧವಾರ ಎರಡು ದಿನ ಮಾಡ್ತೀವಿ
ಹ್ಮ್ ಹ್ಮ್
ಈ ಗುರುವಾರ ಶುಕ್ರವಾರ ಶನಿವಾರ ತಿನ್ನಂಗಿಲ್ಲ
ಹ್ಮ್ ಹ್ಮ್
ಹ್ಮ್ ಸೋಮವಾರ ಮಂಗಳವಾರ ಬುಧವಾರ ತಿಂತೀವಿ
ಹ್ಮ್ ಹ್ಮ ಮಟನ್ ಮಾಡ್ತೇನೆಕ
ಹ್ಮ್ ಮಟನ್ ಚಿಕನ್ನು ಎಲ್ಲಾ ಮಾಡ್ತೇವೆ
ಹ್ಮ್ ಹ್ಮ್ ಮಟನ್ ಹೆಂಗ್ ಮಾಡ್ತೀರಕ್ಕ ನಾವ್ ಮಾಡಿಲ್ಲ ಮಟನ್ ನಾ ಫಿಶ್ ಮಾಡ್ತೀವಿ ಮಾಡ್ತಾರ ಅಂದ್ರೆ ಚೆನಗ ಮಾಡಕ್ ಬರಲ್ಲ
ಹ್ಮ್ ಹ್ಮ್ ಹ್ಮ್ ಫಿಶ್ ಚೆನ್ನೈಗತ ಇಲ್ಲಿ ಸಿಗಲ್ಲ ಚಲತ್ನ ಫಿಶ್
ಹ್ಮ್
ನಮ್ಮ ಊರಾಗ ಚಲೋ ಸಿಕ್ತಾರ ನಮ್ಮಮಾವ ಊರಗ
ಹ್ಮ್ ಅಲ್ಲಿನ ತರಿಸಸ್ತೀರನ
ಹ್ಮ್ ಅಲ್ಲಿ ಒಳಿಯದ
ಆ ಹೊಳಿ ಅಂದ್ರೆ ಸಮೀಪನೇ ಆತದ ನಮ್ಮ ಮನೆಗೆ ಒಂದ್ ಒಂದ ಮೂರ್ ನಾಕ ಕೊಲ ಅಡ್ಡ ಅವನೋಡಿಿಂದ ಅಷ್ಟೇ ಮ್ಯಾಳೆ ಮ್ಯಂಗ ನಿತ್ರು ಹೊಳಿ ಕಾಣ್ತು
ಹೌದೇನ ನಮ್ಮ್ಮಾರ ತಂದ್ ಕೊಡ್ತಾರಕ್ಕ ನಮ್ಗ ನಾವವು ನಮ್ಮಂಬಲ್ಲಿ ನಿಲ್ಲಲ್ಲ ಅವ್ರ ಬಳ ಕೆಿರೆ ಐತಿ
ಹ್ಮ್
ಕೆರಿಂದ ತಂದ್ ಕೊಡ್ತಾರ ಚಲೋ ಇರಲ್ಲ ಹೌದು
ಹ್ಮ್ ಅಲ್ಲಿ ಹೋಗಿ ಫ್ರೆಶ್ ಆಗಿ ಇಡ್ಕೊಂಡ್ ಬರ್ತಾರಲ್ಲಾ ಮೀನಾ. ನಮ್ಮ ಅಣ್ಣರೆಲ್ಲ ಹ್ಮ್ ನಮ್ಮ ಅಣ್ಣರೆಲ್ಲಾ ಹೋಗ್ತಾರ. ಮೀನ್ ಇಡ್ಯಕ್. ಹ್ಮ್ ಫಿಶ್ ತೊಂದ್ರ ಅಂದ್ರೆ ಫಿಶ್ ಫ್ರೈ ಮಾಡ್ತೀನಿ ಮತ್ತ ಸಾಂಬಾರು ಎಲ್ಲ. ಉರಿ ಹೋದ ಅಂದ್ರ ಅಲ್ಲೇ ಎರ ಎರಡು ಕೆ ಜಿ ಮೂರ್ ಮೂರ್ ಕೆಜಿ ತಂದು್ ಬಿಡ್ತೇನಿ
ಹ್ಮ್
ಇಲ್ಲಿ ಫ್ರಿಜ್ ಗಿಟ್ಟು ಮತ್ತ್ ಮಾಡ್ಕೊಂಡ್ ಊಣಬೋದ ಎರಡು ದಿನ
ಫಿಶ್ ಫ್ರೈ ಹೆಂಗ್ ಮಾಡ್ತಯಕ್ಕ
ಫಿಶ್ ಫ್ರೈ ಮಸ್ತ್ ಆತ ಸೂಪರ್ ಹಂಗೆ ಮತ್ ನೆನ್ಸ್ ಕೊಂಡ್ರ ಫಿಶ್ ಫ್ರೈ ಮಾಡ್ತಿನಿ ಕಬಾಬ್ ಮಾಡೋತರಾನೇ ಮಾಡ್ಬೇಕಕ್ ಅದನ್ನು ಬ್ಯಾರೆ ಏನಿಲ್ಲ ಸೇಮ್ ಕಬಾಬ್ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ಬೇಕು
ಕಬಾಬ್ ಹೆಂಗ್ ಮಾಡ್ತೀ
ಕಬಾಬ್ ಅಂದ್ರೆ ನೀವು ಚಿಕನ್ದ ಹ ಎರಡು ತರ ಚಿಕನ್ ಇರ್ತಾವ ನೋಡದ್ರಾಗ
ಯಾವ್ ತರ ಚಿಕನ ಸಣ್ಣಕಳಿ ದೊಡ್ಡ್ ಕಳಿ ಅಂತ
ಹಾ ಸಣ್ಣ ಕೋಳಿ ದೊಡ್ ಕೋಳಿ ಇರ್ತೈತಿ ಅಲ್ಲ ಆ ಸಣ್ಣದಾದ ಆದೆ ಬೆಟರ್ ದೊಡ್ಡುನು ಚಂದ ಆಗ್ತದ ಅಂದ್ರೆ ಸ್ಕಿನ್ ಇರಬಾರ್ದು. ದೊಡ್ಡದ್ರೊಳಗ ಸಣ್ಣದ್ರಾಗ ಸ್ಕಿನ್ ಇದರೂನು ನಡೀತದ. ದೊಡ್ಡದ್ರೊಳಗ ಸ್ಕಿನ್ ಇತ್ತಂದ್ರ ಅದು ಕುದಿಯಂಗಿಲ್ಲ ರಬ್ಬಡತರ ಆಗಿ ಬಿಡ್ತು.
ಹೌದೇನಾ.
ಮಾಮೂಲಿ ಖಂಡ ಇದ್ರ ನಡತವ. ಅಂದ್ರೆ ಟೇಸ್ಟ್ ಅಂದ್ರೆ ದೊಡ್ಡದೇ ಟೇಸ್ಟ್ ಆತ.
ಹ ಇದು ಸಣ್ಣದ ಜಲ್ದಿ ಬೆಂದ್ ಬಿಡ್ತದವಾ.
ಹ ಬೇಗ ಬೆಂದ್ ಬಿಡ್ತದಲ್ಲಾ ಹಂಗಾಗಿ ಚೊಲೋ ಆಗಲ್ಲ ಅದನ್ನೇ ಅದು ಸ್ವಲ್ಪ ಬಿರ್ಸಿರ್ತದಲ್ಲ.
ಹ್ಮ್
ಸ್ಕಿನ್ನೆ ತೆಗ್ದು ಆದ್ರಲ್ಲೆ ಮಾಡ್ಬೇಕು ಚೆನ್ನಾಗ ಆಗ್ತದ ನಾನ್ ಮನ್ನೆ ಮಾಡಿದ್ದೆ ಮರ್ಗಿನ್ ದಿನ.
ಹೌದನಾ.
ಹ್ಮ್ ಮಸ್ತ್ ಗಿತ್ತ. ಚಿಕನ್ ಒಂದ ತೊಳಿಬಾರ್ದ ಅಂದ್ರ ನೀರ್ ಹಾಕ್ಬಾರ್ದು.
ಹ್ಮ ಹ
ಹಿಂಗ್ ಅಂದ್ರೆ ಫ್ರೆಶ್ ಕಡಸ್ಕೊಂಡ ಬರ್ಬೇಕ ಅವಾಗಿಂದ ಅವಾಗ ಹೋಗಿ ಅಲ್ಲೆಲ್ಲಾ ಇಟ್ಟುದ್ ನೊಣಗಿಣ ಮುತಿದ್ ಹೌ ತರ್ಬಾರ್ದು ಅಲ್ಲೆ ನಿಂತು ಫ್ರೆಶ್ ಕಡ್ದ ಕೊಡಪ್ಪ ಅಂತೇಳಿ ಅಲ್ಲೆ ಕಡಿಸಿಕೊಂಡ್ ತೋಂಬುರಬೇಕು. ಅಂದ್ರೆ ತೊಳಿಬಾರ್ದ ಈಗ ಯಾಕಂದ್ರ ಅಲ್ಲಿ ಅವ್ರು ಕಡ್ದ ಇಟ್ಟ್ದಿತ್ತ ಅಂದ್ರೆ ನೊಣಗಿಣ ಎಲ್ಲಾ ಇರ್ ಮ ತೊಳಿಬೇಕತ ಮತ್ತ ಹ್ಮ್. ಫ್ರೆಶ್ ಕಡಸ್ಕಂಡ್ ಬಂದ್ ಗಿಸಿಂದ ನೀರ್ ಹಚ್ಬಾರ್ದು ಫಸ್ಟಿಗೆನ್ ಏನ್ ಮಾಡ್ಬೇಕು ಚಿ ನ್ನು ನಮ್ಗೆ ಯಾವ ಸೈಜಿಗೆ ಬೇಕು ಸ್ವಲ್ಪ ದೊಡ್ಡುವ್ ಅಂದ್ರೆ ದೊಡ್ಡುವು ಸಣ್ಣವ್ ಅಂದ್ರೆ ಸಣ್ಣವು ಕಟ್ಟ್ ಮಾಡಿ ಇಟ್ಕೋಬೇಕು ನೀಟಾಗಿ. ಕೊಯ್ದು ಇಟ್ಕೋಬೇಕು ಆಮ್ಯಾಗ ಏನ್ ಮಾಡ್ಬೇಕು ಒಂದು ಬೇರೆ ಪಾತ್ರೆ ತಗೋಬೇಕು ಒಂದ್ ಅರ್ಧ ಕೆಜಿ ಚಿಕನ್ ಇತ್ತ ಅಂದ್ರೆ ಬೇರೆ ಪಾತ್ರೆ ತಗೊಂಡ್ ಕಾಣ್ ಫಲೋರ್ ಇಟ್ಇರ್ತಿತಲ್ಲ.
ಕಾರ್ನ್ಫ್ಲೋರ್ ಇಟ್ ತೊಬೇಕೆನು.
ಅಂದ್ರೆ ಕಬಾಬ್ ಮಸಾಲನು ಹಾಕ್ಬೋದು ಅದು ಚೆನ್ನಾಗೆ ಆಗಲ್ಲ. ಕಬಾಬ್ ಮಸಾಲ ಅಂತೇಳಿ ರೆಡಿ ಮಸಾಲ ಸಿಗ್ತದ. ಅಂದ್ರ ಅದ ಅಷ್ಟು ಸರಿಯಾಗ ಆಗಲ್ಲ ಹಂಗಾಗಿ ನಾನು ಮಸಾಲೆ ತರ್ಸಲ್ಲ. ಮನೆಗೆ ಮಾಡ್ಕೊ ಹ ಕಮಸಾಲೆ ಇತ್ತಂದ್ರೆ ಕಾರ್ನ್ಫ್ಲೋರ್ ಅದ್ ಏನು ಬೇಕಲ್ಲ ಅದ್ ಒಂದ್ ಪ್ಯಾಕ್ ಕಿಟನೆ ಇರ್ತದ ಅದ್ರೊಳಗೆ ಏನೂ ಮಿಕ್ಸ್ ಮಾಡಂಗಿಲ್ಲ ಬರಿ ಅದು ಪೌಡ್ರ ಹಾಕಿ. ಮೊಟ್ಟೆ ಹಾಕಿ ಅಲ್ಲ ಬೆುಳ್ಳಳ್ಳಿ ಪೇಸ್ಟ್ ಹಾಕಿ ಕಲ್ಸಿಗೆಸಿಂದ ಇಟ್ಟುಬಿಡೋದಷ್ಟೇ ಆದ್ರ ಈ ಕಡಕ್ ಮನೆಗ್ ಮಾಡ್ಕೊಂತೀವಿ ಅಂದ್ರ ಅದಕ್ ಐಟಮ್ ಗಳು ಬೇರೆ. ಬೇರೆ ಹಾಕ್ಬಾರ್ದು ಒಂದು ಅರ್ಧ ಕೆಜಿ ಚಿಕನ್ಗೆ ಒಂದು ನಾಲ್ಕು ಚಮಚ ಕಾರ್ನ್ಫ್ಲೋರ್.
ಹ್ಮ್ ಹ್ಮ್ ಯಾವ ದೊಡ್ ಚಮಚನಾ ಸಾರಿಗೆ ಸೊಟ್ ತಗೊತೀವಲ್ಲ ಆತರನ.
ಇಲ್ಲ ಇಲ್ಲ ಸಣ್ಣದು ಊಟ ಮಾಡೋ ಚಮಚೆ
ಹೌದಾ ಉಪ್ಪಿಡ್ ತಿನ್ನ ಚಮಚೆ
ಹ ನಾಲ್ಕ ಐದು ಚಮಚ ಐದ ಚಮಚ ಆದ್ರೆ ಸಾಕಾಗ್ತದ ಒಂದ್ ಅರ್ಧ ಕೆಜಿ ಚಿಕ್ಕನಿಗೆ. ಕಾರ್ನ್ಫ್ಲೋರು ಮತ್ತು ಒಂದ್ ಒಂದು ಸ್ಪೂನ್ ಖಾರದ ಪುಡಿ.
ಹ್ಮ್
ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾವು ಪ್ಯಾಕೆಟ್ ತರ್ತಿವಿಲ್ಲ ಒಂದು ಐದು ರೂಪಾಯದು ಪಾಕೆಟ್ ಹಾಕ್ಬೇಕು.
ಹಾ
ಹ್ಮ್ ಐದ್ ರೂಪಾಯಿ್ ಪಾಕೆಟ್ ಒಂದ್ ಅಲ್ಲ ಬೆಳ್ಳುಳ್ಳಿ ಒಂದ್ ನಾಲ್ಕೈದು ಸ್ಪೂನ್ ಕಾರ್ನ್ಫ್ಲೋರ್ ಒಂದ್ ಚಮ್ ಚ ಖಾರ ಆಮೇಲೆ ಒಂದ್ ಚಮಚ ನಿಮ್ ಯಾವ್ದ್ ಇಷ್ಟ ಆಗ್ತದ ಅದು ಮಸಾಲೆ ಹಾಕ್ಬೇಕು.
ಸರಿನಾ ನಿಂಗೇನು ಡ್ರೆಸ್ನ್ ಹಾಕ್ಬೇಕಾ ಇಲ್ಲಲ್ಲ
ನಿಂಬೆಣ್ಣ ಆಮೇ ಇವಾಗ ಹಾಕದಿಲ್ಲ ಇವಾಗ ಒಟ್ಟ ನೀರ್ ಏನು ಹಚ್ಬಾರ್ದದಕ್ಕ ಅಷ್ಟೇ.
ಹ್ಮ್
ಹೂಂ ಅದ್ರೊಳಗೆ ಒಂದು ಮೊಟ್ಟೆ ಒಡದ ಹಾಕ್ಬೇಕು.
ಒಂದ್ ಮೊಟ್ಟೆ ಹಾಕ್ಬೇಕನ
ಹ್ಮ್ ಅದ್ ಫಸ್ಟ್ಗೀ ಕಾರ್ನ್ ಫ್ಲೋರು ಮಸಾಲ ಮತ್ತ ಖಾರದ ಪುಡಿ ಹಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಮೊಟ್ಟೆ ಹಾಕಿ ನೀಟಾಗಿ ಕಲ್ಸ್ಕೋಬೇಕು ಅದು ಪೇಸ್ಟ್ ತರ ಆಗ್ಬೇಕು.
ಒಂದ್ ಮೊಟ್ಟೆ ಸಾಕಾಗ್ತದ ಅಕ್ಕ ಎಲ್ಲಾ ಚಂದ ಇದಾಗ್ತದ. ಇಟ್ಟು ಅಲ್ಲ ಇಟ್ಟು ಇಟ್ಟಿಟ್ಟಾಗಲ್ಲ ಅದು ಅದು ಚಂದ ಕಲ್ಸಿದ್ರೆ ನೀರ ಕಲ್ಸಿದ್ರೆ ಚಂದ ಆಗಲ್ಲ
ಕಲೀತದ ಕಲೀತದ ಒಂದೇ ಮೊಟ್ಟೆ ಸಾಕು ಅಂದ್ರೆ ಫಸ್ಟ್ ಸ್ಪೂನ್ ತಗೊಂಡ್ ಕ್ಯಾಸಿಂದ ಇಷ್ಟೆಲ್ಲ ಹಾಕಿ ಅಂಟು ಬರ ಕಲ್ಸ್ಕೋಬೇಕ ಅದನ್ನು ಬೇರೆ ಪಾತ್ರೆ ದ್ರೊಳಗ ಮತ್ತ ಡೈರೆಕ್ಟ್ ಚಿಕ್ಕನ್ ಮೇಲೆಲ್ಲ ಹಾಕ್ಬಾಡ್ದು
ಹ್ಮ್ ಹ್ಮ್ ಹ್ಮ್ ಒಂದ್ಕಡೆ ಕಲ್ಸ್ಕೊಂಡ್ ಆಮ್ಯಾಲ ಅದನ್ನ ಹಾಕ ಕಲ್ಸ್ಕಬೇಕೇನ.
ನಾನ್ ಇನ್ನು ಅರ್ಧ ಕೆ ಜಿ ಗೆ ಒಂದ್ ಮೊಟ್ಟೆದೊಳಗ ಬೇರೆ ಬ ಬಟ್ಲ್ನಾಗ ಹಿಂಗಿಂಗ ಸ್ಪೂನ್ಲ್ ಎಲ್ಲಾ ಕದಡಿಗ್ಯಾಸ್ ಸಿಂದ ಅರ್ಧ ಹಾಕಿ ಅರ್ಧ ತೆಗತೇನಿ ಇನ್ನ. ಜಾಸ್ತಿ ಮೊಟ್ಟೆ ಆದ್ರೆ ಕರ್ಕರ್ ಅನಲ್ಲ ಮೆತ್ತಗಾಗ್ಬಿಡ್ತಾವ್
ಹೌದನ
ಹ್ಮ್ ಸ್ಮೂತ್ ಜಗ್ಗಿ ಆಗ್ಬಿಡ್ತದ ಮೊಟ್ಟೆಗೆ ಹಂಗಾಗಿ ಸ್ವಲ್ ಮಿಕ್ಸಾಗೋತರ ನೋಡಿ ಹಾಕೋಬೇಕ ಸಣ್ಣ ಮೊಟ್ಟೆ ಇತ್ತ ಅಂದ್ರ ನಡೀತದ ಒಂದೊಂದು ದೊಡ್ಡ ದೊಡ್ಡವು ಬರ್ತವ ನೋಡು ಅದ ಹಾ ಕಿದ್ರ ಫುಲ್ ಅಳಸ ಆಗಿಬಿಡ್ತದ ಹಿಟ್ಟು ಹಂಗಾಗಿ ನಾ ಅರ್ಧನೇ ಆಕ್ತೀನಿ. ಹಾಂ ನನ್ ವಾಯ್ಸ್ ನನಗೆ ಕೇಳಿಸ್ಲಾತ್ತದ ಲೌಡ್ ಸ್
ಇಲ್ಲಾಕ್ಕ ಸ್ಪೀಕರ್ದಿಲ್ಲ ನಂದು
ಹೌದಾ ವಾಯ್ಸ ರಿಟರ್ನ್ ಕೇಳಕತದ ಉಲ್ಟಾ
ಹೌದಾ ಯಾಕ ಕೇಳ ಕುಂತತಿ ನಾನ್ ಹೊರ್ಗ ಕುಂತೀನಿ
ಬಂದಾಯ್ತು ಬಂದಾಯ್ತು ಒಂದ್ಸಲ ಕೇಳಸ್ತದ ಒಂದ್ಸಲ ಕೇಳಲ್ಲ ಅದು ಕಲ್ಸಿಗೆಸಿಂದ ಅದು ಹಿಂಗ್ ಅಂಟ ತರ ಪೇಸ್ಟ್ ತರ ಆಗುತ್ ನೋಡು ಬೇರೆ ಪಾತ್ರೆದೊಳಗ ಮೊದಲು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಅದ್ರೊಳಗೆ ಇದು ಉಪ್ಪು ಉಪ್ಪು ಅಲ್ಲ ಬಳ್ಳೊಳ್ಳಿ ಪೇಸ್ಟ್ದಾಗ ಇರ್ತದ ಮತ್ತೆ ರಿಟರ್ನ್ ಹಾಕ್ಬಾರ್ದದು.
ಉಪ್ಪ ಹಾಕ್ಬಾರ್ದಾ
ಅಲ್ಲ ಬಳ್ಳೊಳ್ಳಿ ಪೇಸ್ಟ್ದಾಗ ಇರ್ತದ ಐದ್ ರೂಪಾಯದ ಒಂದ್ ಪ್ಯಾಕೆಟ್ ಹಾಕ್ಬೇಕು
ಹೂಂ ಹುಂ
ಹ್ಮ್ ಐದ್ ರೂಪಾಯ್ದ ಒಂದ್ ಪಾಕೆಟ್ ಹಾಕಿ ಉಪ್ಪು ಹಾಕ್ಬಾರ್ದು ಆಮೇಲೆ ಬೇಕಿದ್ರೆ ಒಂದ್ ಪೀಸ್ ಕರ್ದ್ ನೋಡಿ ಮತ್ತ ಕಡಿಮಿ ಬಿತ್ತ ಅಂದ್ರ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ಉಪ್ಪು. ಭಾಳ ಆಯ್ತಂದ್ರ ತಿನ್ನಕ್ ಆಗಲ್ ಹ್ಮ್ ಅದು ಚಿಕನ್ ಪೇಸ್ಟ್ದೊಳಗ ಹಾಕಿ ನೀಟಾಗಿ ಕಲಸಿ ಒಂದು ಹದ್ನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ತೆಗ್ದಿಡ್ಬೇಕು.
ಅದು ಕಲ್ಸಿಸಿಂದ್ರೆ ಚಿಕನ್ ಆಗಿ ಕಲ್ಸಿ ಒಂದ ಪೇಸ್್ದೊ
ಹಾ ಒಂದ ಇಪ್ಪತ್ ನಿಮಿಷ ಇಲ್ಲ ಅರ್ಧ ಗಂಟೆ ಇಟ್ಟ್ರನು ಸರಿನೇ ಸ್ವಲ್ಪ ಅದು ನೆನಿಬೇಕು ಮುಚ್ಚಿಡ್ಬೇಕು
ಹ
ಹ್ಮ್ ಒಂದ್ ಅರ್ಧ ಗಂಟೆ ನೆನಕ್ ಬಿಟ್ಬಿಡ್ಬೇಕ ಆಮ್ಯಾಗ ಎಣ್ಣೆ ಬಿಸಿ ಮಾಡ್ಕೊಂಡು ಇನ್ನೊಂದ ಸ್ವಲ್ಪ ಹಿಂಗ್ ಕೈಯಲಿ ನೀಟಾಗಿ ಕಲ್ಸಕೊಂಡು ಬಜ್ಜಿ ಹೆಂಗ್ ಬಿಡ್ತೀವಲ್ಲ ಒಂದೊಂದು
ಹ್ಮ್ ಹ್ಮ್ ಹ್ಮ್
ಹ್ಮ್ ಹಾತ್ ತರ ಬಜಿ ಹೆಂಗ್ ಬಿಡ್ತವಿ ಹಂಗೆ ಒಂದ ಒಂದು ಪೀಸ್ನ ಹಾಕ್ಬೇಕು ಹಾಕಿಗೆಸಿಂದ ಕರಿಬೇಕು.
ಇಲ್ಲಕ್ಕ ಇವಾಗ ಅದ ನೀರ್ ಹಚ್ಚಾರದನೆ ಅದು ಮೊದ್ಲು ಕಲ್ಸ್ಕಡಿ ಇಟ್ಕೊಂಡಿದರು ಅದ್ರಾಗ ಅದು ಚಿಕನ್ ಎದ್ದಿ ಎದ್ದ ಬಿಡ್ಬೇಕನು
ಎದ್ದ ಎದಿ ಬಿುಡ ಅದ್ರೊಳಗೆ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊ ಬಿಡ್ಬೇಕು ಮೊದ್ಲೆೇ ಎದ್ದಿ ಬಿಡೋದಲ್ಲ ಅದೊಳಗೆ ಚಿಕನ್ ಮಿಕ್ಸ್ ಮಾಡ್ಕಂಡ ಒಂದು ಅರ್ಧ ಗಂಟೆ ನೆನೆಗ್ ಬಿಡ್ಬೇಕು ಹಂಗೆ
ಹ್ಮ
ಅದು ಒಂದ್ ಸ್ವಲ್ಪ ನೆಂದ ನೀರ್ ಬಿಟ್ಟಂಗ ಆಗ್ತದ ಆಮೇಲೆ ಎಣ್ಣೆ ಬಿಸಿ ಆದ್ಮೇಲೆ ಮತ್ತತ್ ಇನ್ನೊಂದ್ಸಲಲಿ ಕಲ್ಸಕೊಂಡ್ಸಿಂದ ಒಂದ್ ಒಂದ್ ಎತ್ತಿ ಪು ಎಣ್ಣೆ ಬಿಡ್ಬೇಕು
ಹ್ಮ್ ಹ್ಮ್ ಬಜ್ಜಿ ಬಿಟ್ಟಂಗ ಬಿಟ್ಟು ಕರಿಬೇಕಾನ
ಹಾ ಬಜಿ ಬಿಟ್ಟಂಗ್ಬಿಟ್ಟು ಕರಿಬೇಕು ಒಂದ್ ಸ್ವಲ್ಪ ಬೇಕಿದ್ದ
ಒಂದು ಬೇಕತ್ತಲ್ಲ ಪೀಸ್ಗಳೆಲ್ಲ ಮೆತ್ತ ಮೆತ್ತನ ಬೇಕತ್ತಾವಲ್
ನಮ್ಮ್ ಇಷ್ಟ ನಾವು ಬೋನ್ ತಿನ್ನೋರ್ ಇದ್ರ ಅದನ್ನು ಟೇಸ್ಟ್ ಆಗ್ತತಿ ತಿನ್ಬಹುದು ಇಲ್ಲ ಪೂರ ಮೆತ್ತಂದೇ ಬೇಕು
ಅಲ್ಲಾ ಈವು ಕರಿತೀವಲ್ಲ ಕರಿತೀವಲ್ಲ ಅದು ಕುದಿರ್ಬೇಕಲ್ಲ ಕುದಿಬೇಕಲ್ಲ
ಕುದೀತದ ಕುದೀತದ ಹಂಗೇನಿಲ್ಲ ಕುದೀತದ ಎಣ್ಣೆೆಗೆ ನೀಟಾಗಿ ಡೀಪ್ ಫ್ರೈ ಮಾಡ್ಬೇಕು ಹ್ಮ್ ಅಂದ್ರೆ ಚೆನ್ನಾಗಿನ ಚೆನ್ನಾಗಿ ಕರ್ಕರ್ ಅನ್ಬೇಕಂದ್ರೆ ಒಂದ ಲಿ ಹಾಫ್ ಬಾಯ್ಲ್ ಮಾಡಿ ತೆಗದ್ ಬಿಡ್ಬೇಕು ಅರ್ಧ ಅರ್ಧ ಅರ್ಧ ಬೆಂದ್ರ್ತದ ನೋಡು ಒಂದ ಸ್ವಲ್ಪ ಅರ್ಧ ಬೆಂದ ತಕ್ಷಣ ತೆಗಬಿಡ್ಬೇಕು ಮತ್ತ ಎಲ್ಲ ಆದ್ಮೇಲೆ ರಿಟರ್ನ್ ಇನೋನ್ಸಲ್ಲಿ ಹಾಕ್ಬೇಕು ಹಂಗಾದ್ರೆ ಕರ್ ಕರ್ಕದ
ಹ
ಎಣ್ಣೆ ಎಣ್ಣೆಗ ಹಲೋ ಕಟ್ ಕಟ್ ಆಗಕತ್ತದ ನೆಟ್ವರ್ಕ್ ಬರ್ಲಾಗಿದ್ದೀಿ
ಅಲೋಕ್ಕ ಕೇಳಸ್ತದ ಹೌದಾ ಎರಡ್ ಎರಡ್ ಸಲ ಕರಿಬೋುದದೇಂದ ಒಂದ್ಲ ಅದ್ದ ಅಂದ ತಗ್ದದು
ಹಾ ಒಂದ್ಸಲ ಅರ್ದಂಬರ್ದ ಕರ್ದು ಮತ್ತತ್ ತೆಗ್ದ ಗಸಿಂದ ಇನ್ನೊಂದ್ಸಲ ಕರ್ದ್ರ ಯಾವಾಗ ಕಡಾಕ್ ಆತವ
ಓಹೋ ಹೌದಾನ
ಹ್ಮ್ ಒಂದ್ ನಿಮಿಷ ತಡಿಪ್ರೇಮ್ಮ ರಡಿ ಇಲ್ಲಿಲ್ಲ ತಡಿ ರಿಟರ್ನ್ ಹಸ್ತೀನ ನಮ್ಮತ್ತೆ ಹೇಳ್ತೀನಂತಡಿ ಒಂದೇ ನಿಮಿಷ
ಹಾ ಸರಿ